ಓ ಹಾ ಮೇಡಮ್ ಕೇಳಿಸ್ತಿದ್ಯಾ ಮೇಡಮ್ ಏನ್ ಮಾಡ್ತಿದೀರ ಮೇಡಮ್
ಮೊಬೈಲ್ ನೋಡ್ತಿದ್ದೆ
ಹೌದಾ ಊಟ ಮಾಡಿದ್ರಾ ನಾನು ನಮ್ಕಡೆ ನೆಟ್ವರ್ಕ್ ಇಲ್ಲ ಮೇಡಮ್ ಅದಕ್ಕೆ ಹಂಗೆ ಹೊರ್ಗಡೆ ಬಂದೆ ನೋಡ್ರಿ
ಹೌದ್ರಿ
ಮತ್ತೆ ಕಾಫಿ ಟೀ ಏ ಸಂಜೆ ಹೊತ್ತು ಮೇಡಮ್ ಊಟ
ಅಫ್ಟರ್ ನೌನ್ ಮಧ್ಯಾಹ್ನ ಆಯ್ತೇನಂತ ಕೇಳ್ದೆ ರೀ
ಮಧ್ಯಾಹ್ನ ಇವತ್ತು ಮಾಡಿಲ್ಲ ಮೇಡಮ್ ನಿಮ್ದು
ನಮ್ದ
ಹಾ ಯಾಕೋ ಅಸ್ವ ಅಸ್ವಿರ್ಲಿಲ್ಲ ಮೇಡಮ್ ಇವತ್ತು. ಹಂಗೆ ಸುಮ್ನೆ ಮನ್ಸಿಗೆ ಬಾದೆ ಮೇಡಮ್.
ಏನ್ ಬಾದೆ ರೀ.
ಏನೋ ಹಂಗೆ ಬೇಜಾರ್ ಬಿಡಿ ಮೇಡಮ್ ನೀವೇಳಿ ಮೇಡಮ್ ಹೇಳಿ ಮೇಡಮ್ ಏನ್ ಮಾಡ್ತಾದೀರಾ
ಫ್ಯಾಮಿಲಿಗೆ ತಪ್ಪಾಗ್ ತಿಳ್ಕೊಂಡಿದ್ರೇನ್ರೀ
ಹಾ ಹೌದು ಮೇಡಮ್ ತಪ್ಪಾಗ್ ತಿಳ್ಕೊಂಡಿಲ್ಲ ಮೇಡಮ್ ನಮ್ಮಅಪ್ಪಾಜಿ ನೆನ್ನೆ ಅ ಬರ್ತೀನಿ ಅಂದ್ರೆ ನನ್ಗೇನೆ ಹೇಳಿಲ್ಲ ಮೇಡಮ್ ಅವ್ರು ಮನೇಲಿ ಮೀಟಿಂಗ್ ಹೋಗ್ತೀನಿ ಅಂತ್ ತ ಹೇಳಿದಾರೆ ಹೇಳಿ ಬೇರೆ ಕಡೆ ಹೋಗಿದಾರೆ ಅವ್ರ್ ಸ್ಕೂಲಲ್ಲಿ. ಮೀಟಿಂಗೇ ಇಲ್ಲ ಮೇಡಮ್. ನಾನು ಹಬ್ಬಕ್ಕೆ ಊರ್ಗೋಗ್ತಿದೀನಿ ಅಂತ್ ಹೇಳ್ಬಿಟ್ ಲೀವ್ ತಗೊಂಡಿದಾರೆ. ಹಂಗೆ ಹೋಗ್ಬಿಟ್ಟಿದ್ರ ಮನಲ್ಲೇ ಆತರ ಮೀಟಿಂಗ್ ಐ್ತಂತ್ ಹೇಳಿದಾರೆ. ಫೋನು ಅಲ್ಲಿ ತಿರುಪತಿಗೋಗಿ. ಫೋನ್ನ ಲೋಕರಲ್ಲಿಟ್ಬಿಟ್ಟರೆ ಏನು ಹೇಳೇ ಇಲ್ಲ ಮೇಡಮ್ ಅಲ್ಲಿ ಮನೆಗೆ.
ಓಹ ನೀವ್ ಒಂದ್ಚೂರ್ ತಾಳ್ಮೆ ತಾಳ್ಮೆಯಿಂದ ಇದ್ದಿದ್ರೆ ಮುಗ್ದೋಗಿರದು
ಇಲ್ಲ ಮೇಡಮ್ ಇದ್ದೇ ಒಂದ್ ದಿನದ್ ಮೇಲೆ ಮೇಡಮ್ ನಾ ತಾಳ್ಮೆಯಿಂದ ಇದ್ದಿದ್ದು.
ಇನ್ನೊಂದಿನ ತಾಳ್ಮೆಯಿಂದ ಇದ್ದೆ ಅವ್ರ್ ಫೋನ್.
ನಾನ್ ಹಂಗೆ ಅನ್ಕೊಂಡಿದ್ದೆ ಮೇಡಮ್. ನಮ್ಮಮ್ಮ ಎಲ್ರೂ ನಂಗ್ ಫೋನ್ ಮಾಡಿ ಫೋನ್ ಮಾಡಿ ಟೆನ್ಷನ್ ಕೊಟ್ಬಿಟ್ರು ಮೇಡಮ್ ನನ್ಗೆ. ಅದಕ್ಕೆ ನನಿಗ್ ಒಂಚೂರು ಬೇಜಾರಾಗಿ ಕಷ್ಟ ಆಗ್ಬಿಡ್ತು ಮೇಡಮ್ ಅವಾಗ. ಏನ್ ಮಾಡ್ಬೇಕಂತಾನೇ ಗೊತ್ತಾಗ್ಲಿಲ್ಲ. ಅದೇ ಮೇಡಮ್ ಆಮೇಲ್ ಗೊತ್ತಾಯ್ತಲ್ಲಾ ಮೇಡಮ್.
ಓ.
ಆಮೇಲೆ ನಂಬರ್ ಎಲ್ಲ ಟ್ರೇಸ್ ಮಾಡಿ ನೋಡಿದ್ರೆ ತಿರುಪತಿಯಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ಮೇಡಮ್ ಅವಾಗ.
ಹಾ. ಸ್ವಿಚ್ ಆಫ್ ಆಗಿದ್ರು ಫೋನ್ ಹೆಂಗ್ ಟ್ರೇಸ್ ಆಯ್ತು ಮೇಡಮ್.
ಏನ್ ಮೇಡಮ್.
ಸುಚ್ಚಾಫ್ ಅಲ್ಲಿರೋ ಹೆಂಗ್ ಟ್ರೇಸ್ ಆಯ್ತಂತ.
ಆ ಸ್ವಿಚ್ ಆಫ್ ಆಗಿದೆ ಮೇಡಮ್ ಆ ಸ್ವಿಚ್ ಆಫ್ ಆದ್ರೂ ಕೂಡ ಟ್ರೇಸ್ ಆಗುತ್ತೆ ಮೇಡಮ್ ಆದ್ ಸೈಬರ್ ಕ್ರೈಮಿಂದ ಟ್ರೇಸ್ ಮಾಡಿರದು.
ಓಹೋ ಇಷ್ಟೆಲ್ಲಾ ರಿಸ್ಕ್ ಯಾಕ್ ತಗೊಂಡಿರಿ.
ಮನೇಲಿ ಮನೇಲಿ ತಗೊಂಡ್ಬಿಟ್ರು ಮೇಡಮ್ ಅಷ್ಟೆಲ್ಲ ರಿಸ್ಕ್. ನನ್ ಹೇಳ್ದ ಸ್ವಲ್ಪ ವೇಟ್ ಮಾಡೋಣ ಇರಿ ಅಂದ್ರೆ ಕೇಳಲಿಲ್ಲ ಮೇಡಮ್ ಅವರು ಭಯಪಟ್ಟ. ಮ ನನಗೂ ಭಯಪಡಿಸ ಬಿಟ್ರ.
ಹೂ. ನನ್ಗ್ಯಾಾಕೋ ನಿಮ್ದೇ ಅಡ ಉಡಿಿಯತ್ ಅಂತ ಅನ್ಸಿತ್ರಿ ಅದಕ ಕೇಳ್ದಿ.
ಹ ಇಲ್ಲ ಇಲ್ಲ ಮೇಡಮ್ ನನ್ಗೆ ನಾನ್ ಪಾಪ ದೂರ ಇದ್ದೀನಿ ನನ್ಗೆ ಯಾಕೆ ಮೇಡಮ್ ಅವ್ರೇ. ಟೆನ್ಷನ್ ಕೊಟ್ಟಾರ ಮೇಡಮ್ ಹಂಗ್ ಮಾಡ್ಕೊಂಡ್ರಿ.
ಮತ್ತೆಟೆನ್ ಕೊಡ್ರ್ದ ಏನ್ ಮಾಡ್ತತಿರಿ ಮತ್ತ ಎಷ್ಟ ಆರಾಮಾಗಿ ಹೇತತಿರಿ ನೋ ಪೋನ್ ಬಂದಿಲ್ಲ ಒಂದ ದಿನ ಸ್ವಿಚ್ ಆಫ್ ಆಗದ. ಅವ್ರಿಗೆ ಟೆನ್ಷನ್ ಆಗಿತ್ತು.
ನೋಡ ಮತ್ತೆ ನೀವ್ ಯಾಕ ನಂದ ಬಗ್ಗೆ ಯೋಚನಾ ಮಾಡಲ್ಲ. ಅವ್ರ ತರ ನಾನು ಟೆನ್ಷನ್ ಆಗಿದ್ದೀನಿ ಮೇಡಮ್.
ನಂಗ್ ಗೊತ್ತಿತ್ರಿ ನೀವ ಏನೋ ಮುಚ್ಚಿರಿದಕ ನಾನನ್ ಈ ತರ ಕೇಳ್ದೆ ನೀವ್ ಸತ್ತತ್ ಹೇಳಿದ್ರಿ ನೋಡು. ನಿಮಗಿತ್ತು ಟನ್ ಹಂಗಾಗಿ ನೀವು ಟೆನ್ ಕೊಟ್ಟರ ರರಿ.
ಇಲ್ಲ ಇಲ್ಲ ಇಲ್ಲ ಮೇಡಮ್ ಇವ ಯಾಕ ಮೇಡಮ್ ನನ್ನೇ ದೋಷಿ ಮಾಡಕತ್ತೀರಲ್ಲ.
ನೀವ್ ಹಂಗನ್ಕೊಲಕ್ ಹತ್ತೀರಿ ನೀವ್ ಹಂಗ ಅನ್ಕೊಲಕ್ ಹತ್ತೀರಿ.
ಹಾ.
ಹ ನೀವ್ ಏನೇನೋ ಅನ್ಕೊಂಡು ಏನೆನೋ ಮಾಡ್ತೀರ್ ನೋಡ್ರಿ ನೀವ್ ಅ ತರ ನಮ್ ಪಪ್ಪನ್ ಬಗ್ಗೆ ಆ ತರ ತಿಂಕ್ ಮಾಡಿದ್ದಿಕ್ಕೆ ಹಂಗ ಅನ್ಕೊಂಡ ಚಂಗ್ ಮಾಡಿ ನೋರಿ ನೀವು.
ಇಲ್ಲ ಇಲ್ಲ ಮೇಡಮ್.
ನನ್ ಬಗ್ಗೆ ಬೇರೆ ಕೆಟ್ಟದಾಗೆಲ್ಲ ಯೋಚನೆ ಮಾಡಕರ್ತಿರ್ ನೋಡು.
ಹ್ ಇಲ್ಲ ಮೇಡಮ್ ನಿನ್ಬಗ್ಗೆ ಹೆಂಗ್ ಮೇಡಮ್ ನಮ ಕ್ದಾಗ ಯೋಚನೆ ಮಾಡಕ್.
ನಾನ್ ಯಾಕ ಇನ್ನೊಬ್ರಿ ದೋಷೆ ಮಾಡ್ಲಿರಿ. ನನಗೆ ನನ್ ಟೈ ನನಗೆ ನನ್ ಟೈಮ್ ಕೊಡಕ ನನ್. ಬೇರೆಯವ್ರಿಗೆ ದೋಷ ಮಾಡೋದಟ್ಟನೇ ಮೇಳ್ಕೊೊಳ್ಳಲಿಲ್ಲ ನಾನು.
ಹ ಹೌದ್ ಬಿಡು ಮೇಡಮ್ ನೀವೇ ನನ್ನ ದೋಷಿ ಮಾಡಕತ್ತರ ಮೇಡಮ್ ನೀವು.
ನೀವ್ ಯಾರಂತೆ ಗೊತ್ತಿಲ್ಲರಿ ನ ಹೆಂಗೆ ದೋಷ ಮಾಡ್ಲಿ.
ನಂದ್ ಸ್ವ
ನನ್ ಶತ್ರುಗಳಿಗೂ ನನ್ ದೋಷ ಮಾಡಲ್ಲ ರಿ. ಅವ್ರ ಪಾಟಿಗೆ ಅವ್ರ ಅರಾಂ ಇರ್ಲಿ ಅಂತ ಹೇಳಿ ಬಿಟ್ಬಿಡ್ತೀನಿ.
ಹಂಗ ಹೆಂಗ್ ಹಂಗ ಹೆಂಗ್ ಇರಕ್ ಆಗುತ್ತೆ ಮೇಡಮ್ ಎಲ್ಲರೂ.
ನಾನ್ ದೋಷ ಮಾಡಲ್ರಿ. ಬೇರೆಚಂದ ಆಗಿದ್ರೆ ಅವರು ನಮ್ಮೇ ದೋಷ ತೀರ್ಸ್ತಾ ಕೊತಾರೆ.
ಹ್ಮ್ ಆಯ್ತು ಬಿಡಿ ಮೇಡಮ್ ನೀವ್ ತುಂಬಾ ಒಳ್ಳೋರು ಆದ್ರೆ ನನಗ್ ಮಾತ್ರ ಸ್ವಲ್ಪ ದ್ವೇಷ ಮಾಡ್ತಾ ದರಾ
ನೀವಂಗ ಅನ್ಕೊಂಡ್ ಕಶಿಂದೇ ತಿಂಕ್ ಮಾಡಿ ಏನೇನೋ ಗೊಂದ್ಲ ಎಬ್ಬಿಸಬಿಟ್ರಿ ಮನ್ಯಾಗ.
ಹೌದು ಮೇಡಮ್ ನನ್ಗೂ ಆಮೇಲ್ ಬೇಜಾರಾಯ್ತು ಮೇಡಮ್ ನನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಿತ್ತು. ಅಂತ ಆಮೆಲ್ ಗೊತ್ತಾಯ್ತು.
ಆದ್ರೆ ನಾನು ಅವರಷ್ಟು ಹಿಂಸ ಮಾಡಿರ್ಲಿಲ್ಲ ಮೇಡಮ್ ಅವರು ನನಗೆ ಫೋನ್ ಮಾಡಿ. ನಂಬರ್ ಟ್ರೇಸ್ ಮಾಡು. ಕಾಲ್ ಮಾಡ್ತಾ ಇರು. ಅಂತ ಹೇಳಿ ಹೇಳಿ ಹೇಳಿ ನನಗೆಲ್ಲ ಫುಲ್ ಟೆನ್ಷನ್. ಕೊಟ್ಬಿಟ್ರು ನನ್ನೆ ಎಲ್ಲಾ ಎಲ್ಲಿಂದ ಆಗಿದೆ ಅಂದ್ರೆ. ಅದರಲ್ಲೂ ಅಲ್ಲಿ ದೇವಸ್ಥಾನ ಹತ್ರೆಲ್ಲ ಹೊ ಗಬರೀ ಸಾವ್ಗಳೆ ಕಾಣಿಸತಾ ಇತ್ತು. ಹಂಗಾಗಿತ್ತು ಸಾವು ಸತ್ತ ಹೋಗಿರೋರು.
ಹ್ಮ್ ಹ್ಮ್
ಹಾಗಾಗಿ ತುಂಬಾ ಭಯ ಆಗ್ಬಿಡ್ತು.
ನೀವ ಯಾಕ ಬ್ಯಾಡ್ ಆಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಿರಿ.
ಯಾಕಂದ್ರೆ.
ಮನಿಯೊಳಗೆ ಅನ್ಯಜುಕೆಟ್. ಟ್ ಇರ್ತಾರ ಅವರು ತಿಂಕ್ ಮಾಡಿದ್ರೆ ಒಂದು ನ್ಯಾಯ ಅದ ನೀವುವೆ ಎಜುಕೇಟ್. ನೀವ್ಯಾಕ್ ಹಂಗೆಲ್ಲ ತಿಂಕ್ ಮಾಡಕ್ ಹೋಗ್ತಿರಿ ಬೇರವರ್ ಚ
ಶನಿವಾರ ಮಧ್ಯಾಹ್ನ ಇಂದಾನೂ ಹಂಗೆ ಆಗ್ತಿತ್ತು.
ಹ್ಮ್
ಎಷ್ಟೊಂದು ನೋಡಿದಾವ. ವಾಗ ಅದಕ್ಕೆ ಕಷ್ಟ ಆಗ್ಬಿಡ್ತು ಮೇಡಮ್.
ಕ್ ಮಾಡಿದ್ರೆ ನೆಗೆಟಿವ್ ಆದ್ದು ವೈಬ್ಸೇ ಎ ಕಾಣ್ತಾವ್ರಿ.
ಇಲ್ಲ ಮೇಡಮ್ ನೆಗೆಟಿವ್ ಏನ್ ಥಿಂಕ್ ಮಾಡಿರ್ಲಿಲ್ಲ ನಾನ್ ಸ್ಟ್ರಾಂಗ ಆಗಿದ್ದೆ ನೆನ್ನ ಮದ್ಯಾಹ ನ ಮಾತ್ರ ತುಂಬಾ ನೆಗೆಟಿ ಟಿವ್ ಆಗಿ ಥಾಟ್ಸ್ ಬಂದು. ಭಯಾ ಅಗ್ಬಿಡ್ತು ಅಷ್ಟೆ ಮೆಡಮ್.
ತಪ್ಪ ಬೀಳ್ತೇ ಮ ಮತ್ತೆ ನೀವ್ ಟೀ ಕಾಫಿ ಕುಡುದ್ರ. ನಾವು ಕುಡ್ದಿಲ್ಲ ರೀ ನಮ್ದು ಕೆಟ್ಟ ಕೆಟ್ಟೋಗಿದೆ ನೆನ್ನೆ ಅದಕ್ಕೆ ಸರಿ ಮಾಡ ಕೊಟ್ ಬಂದಿದ್ದೀನಿ.
ಹ್ಮ್
ನೋಡ್ಬೇಕು ನಾಳೆ ಕೊಡ್ತಾರ ಏನು ಮಾಡ್ತಾರೆ ಅಂತ.
ಡ್ಯೂಟಿಗೇನ್ ಹೋಗ್ತೀರಿ ಎನ್ ಮಾರ್ನಿಂಗ್.
ಹಾ ಹೋಗ್ತಾ ಇದ್ದೀನ್ರಿ.
ಎಷ್ಟ್ ಕೊಡ್ತರಿ ಸಂಬಳ.
ನಮಿಗ್ ಸಂಬಳ. ಕೊಡ್ತರಿ ಒಂದು ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ.
ಹ್ಮ್ ಎಷ್ಟ್ರೀ.
ಇಪ್ಪತ್ ಮೂವತ್ ಕೊಡ್ತಾರರಿ.
ಇಪ್ಪತ್ ಮೂವತ್ ಸಂಬಳ ತಗೊಳಕ್ ನೀವ್ ಯಾಕ್ ಡ್ಯೂಟಿಗ್ ಹೋಗ್ತೀರಿ ಅಷ್ಟ ಚೆಲ್ಲಾ ಓದಿ.
ಅದು ನಿಜನೇ ರೀ ನಾವ್ ಇತರ ಯೋಚ್ನೆ ಮಾಡ್ಲಿಲ್ಲ ನೆಕ್ಸ್ಟ್ ಟೈಮ್ ಯೋಚ್ನೆ ಮಾಡ್ಕೊಂಡು. ಹೋಗ್ತೀನ್ ಬಿಡ್ರಿ.
ಇಪ್ಪತ್ ಮೂವತ್ತು ನಿಮ್ಗ್ ತೊಗೊಳಕ್ ಇಷ್ಟ ನಿಲ್ಲ
ಹಲೋ ಹ ಅದು ನಿಜ ರೀ ನಂಗಂತೂ ಇಷ್ಟ ಇಲ್ಲ ಇಪ್ಪತ್ ಮೂವತ್ ತಗೋಳಕ್ಕೆ.
ಆಯ್ದಿರೂಪಾಯಿ ಡಾಕ್ಟರ್ ಯಾಕಾಗಗ್ಬಾರ್ದು ನೀವು.
ಹ ನೆಕ್ಸ್ಟ್ ಆಗ್ತನ್ ರೀ ಪಕ್ಕ ಎರಡ್ರುಪಾಯಿ ಡಾಕ್ಟರ್ ಆಗ್ತೀನ್ ರೀ ನಾನು.
ಎರಡ್ ರೂಪಾಯಿ ಎಲ್ಲ ಒಳ್ಳೇದೆ ರೀ ರೋಗಿಗಳಿಗೆಲ್ಲಾ ಬಡ ರೋಗಿಗಳಿಗೆಲ್ಲ ಸ್ವಲ್ಪ
ಎರಡ್ ರೂಪಾಯಿ ಡ ಕನ್ಸಲ್ಟೇಷನ್ ಫೀಸು ಒಂದು ರೂಪಾಯಿ ಎಕ್ಸ್ರೇ ಮೂರೂಪಾಯಿ ಯು ಎಸ್ ಚಿ ಎಲ್ಲಾ ಮಾಡಸ್ಬಿಡ್ತೀನಿ. ನಿಮ್ದ್ ಏನಿಲ್ಲಾಂದ್ರೆ ಒಂದ್ ಇಪ್ಪತ್ ರೂಪಾಯಿ ಮೂವತ್ ರೂಪಾಯ ಮುಗ್ಧಧೋಗ್ ಬಿಡು ಹಾ. ಹಾ ಏನ್ ಮೇಡಂ.
ಈತರ ನೀವ್ ಮಾಡೋದ್ರಿಂದ ಬಡ ದಂಗ ಆಗ್ತದ್ರಿ ಆಲ್ಮೋಸ್ಟ್ ಎಲ್ಲಾ ಡಾಕ್ಟರ್ ಕಡೆ ಹೋಗ್ ಎಲ್ಲ ನಿಮ್ ಹತ್ರ ಬಂದ್ಬಿಡ್ತಾರೀ.
ಹಾ ಅದು ನಿಜಾನೆ ಹೌದ್ ಹೌದು. ಕರೆಕ್ಟ್ ಮೇಡಂ ನಿವ್ ಹೇಳಿದು.
ಹಂಗಾಗಿನು ನೀವ್ ಈತರ ತಿಂಕ್ ಮಾಡಿದ್ರೆ ಈ ಮಂದಿ ಇನ್ನೊಂತರ ತಿಂಕ್ ಮಾಡ್ತರಿ.
ಹಾ ಯಾವತರ ಮೇಡಂ.
ಎರಡ್ ಎರಡ್ ರೂಪಾಯಿ ಮೂರು ರೂಪಾಯಿ ನೀವು ತಗೊಂಡ್ರಿ ಅಂದ್ರೆ ಮಂದಿ ಏನ್ ತಿಂಕ್ ಮಾಡ್ತಾರಂದ್ರೆ ಆ ಡಾಕ್ಟರ್ ಸರಿಗಿಲ್ ಎನೋ ಅವ್ರ ಕೈ ಚಂದಿಲ್ಲೇನೋ ಕೈ ಗುಣ ಚಂದಿಲ್ಲೇನೋ ಅದಕ್ಕೆ ಇಷ್ಟೆಲ್ಲ ಮಾರಕತ್ತಾರ. ಅಂತೇಳಿ ಒಬ್ರುನು ಬರಲ್ಲರಿ. ತಲಿ ಉಪಯೋಗಿಸ್ಬೇಕ್ರಿ ಇವುಕೆಲ್ಲ.
ದ್ ಜಾಸ್ತಿ ಇರ್ಬೇಕಾ ಮೇಡಮ್ ಕನ್ಸಲ್ಟೇಷನ್.
ಹಾ ರೀ.
ಹಾ ಇಷ್ಟ್ ಮಾಡಿದ್ರೆ ಬೆಟರ್ ನಿಮ್ ಪ್ರಕಾರ.
ನೀವ್ ಎಷ್ಟ್ ಮಾಡ್ತಿರೋ ಎಷ್ಟ್ ಮಾಡ್ತಿರೋ ಗೊತ್ತಿಲ್ಲ. ರೋಗಿಗಳಿಗ್ ವಾಸಿ ಮಾಡ್ರಿ ಅವಾಗಾದ್ ಅವ್ರಿಗೆ ಒಂದ್ ನಂಬಿಕೆ ಅನ್ನೋದು ಹೂಟತ್. ನಂಬಿಕೆ ಅಂತ ಅಟ್ಲಿಸ್ಟ್ ಒಂದ್ ಇಪ್ಪತ್ ಮೂವತ್ ಜನರು ಅಲ್ಲಿ ಮೂಡಿತಂದ್ರೆ. ಅದನ್ನೇ ಸಾವಿರ ಎರಡು ಸಾವಿರ ಜನಕೂ ಹೋಗ್ ತಲುಪ್ತುತ್ತದೆ.
ಓಕೆ. ಹ್ಮ ಮತ್ತೆ ಹೆಂಗೆ ಮೇಂಟೇನ್ ಮಾಡ್ಬೇಕ್ರಿ ಹಾಸ್ಪಿಟಲ್ ಎಲ್ಲ.
ಹಾಸ್ಪಿಟಲ್ ಎಲ್ಲ ಹೆಂಗ್ ಮೈಂಟೈನ್ ಮಾಡ್ಬೇಕ್ರೀ ಐಡಿಯಾ ಹೇಳ್ಕೊಡ್ರಿ.
ನಿವ್ ಹಾಸ್ಪಿಟ್ಲ್ ಒಳಗ ಹೋಗಿ ಜಾಯ್ನ್ ಆಗ್ರಿ ಡಾಕ್ಟರ್ ಅಂತ ಹೇಳಿ ಒಂದ್. ಏನಂತಾರ. ಪ್ರೊಫೆಷ್ನಲ್ ಆಗಿ ಅಫಿಷಿಯಲ್ ಆಗಿ ಡಾಕ್ಟರ್ ಅಂತ ಹೇಳಿ ಪ ಹಸ್ಪ ಸೇರ್ ಮೇಲೆ ಅವಾಗ ನನ್ ಫೋನ್ ಹಚ್ಚಿ ನಾನ್ ಹೇಳ್ಕೊಡ್ತೀನಿ ಹೆಂಗ ಮಾಡ್ಬೇಕಂತ
ಹಾ ಸರಿ
ಹ್ಮ್
ಮತ್ತನೆ
ಇನ್ನ ಇವ್ವತ್ತು ಕೆಲ್ಸ ನಡ್ದ ನೀವ್ನು ಓದದ್ ನಡ್ದೇನಲ್ರರಿ
ಹೌದ್ರಿ ಇನ್ನೊ ತ್ರೀ ಮಂತ್ಸ್ ರೀ ಆಮೇಲೆ ಕಂಪ್ಲೀಟ್ ಆಗುತ್ತೆ ಮೇ ಸ ಕೊಳದ್ರೆ
ಅದಿಕ್ಕೆ ಹೇಳಿದ್ದು
ಮತ್ತೆ ಮೇಡಮ್
ಹೇಳ್ರಿ
ಮತ್ತ ಹೇಳ್ರಿ ನೀವ ಏನಾದರು
ಬರಿ ನಾನ್ ನಿಮ್ದೆ ಕೇಳಕತ್ತೀನಿ ನೀವ್ ನಂದ ಏನು ಕೇಳಲ್ಲನ್
ನೀವೇನ್ ಮಾಡ್ತಾ ಇದೀರಾ
ಹೇಳೇಳಿದ್ನಲ್ಲ ಮೊಬೈಲ್ ಒಳ ರೀಲ್ಸ್ ಮಾಡಿ ಟೈಮ್ ಪಾಸ್ ಮಾಡ್ತೀನಿ
ಇವಾಗ
ಇವಾಗ್ನ ರೀಲ್ಸ್ ಮಾಡ್ಬೇಕು ಒಂದ್ ರೀಲ್ಸ್ ತೆಗ್ದ ಇಟ್ಟೀನಿ ಡ್ರೆಸ್ ಹಾಕೊಂಡು ಮಾಡ್ಬೇಕ್ರಿ ಬಟ್ ಚಂದ ವಿಡಿಯೋ ಮಾಡೋರ ಸಿಗಲ್ಲಗೇರಿ ನಂಗ
ಆಯ್ತ ರೀ ಮಾಡನ್ರಿ ಮತ್ತೆ
ಕಡೆ ಎಷ್ಟ ಕೊ ಅವೇನೇ ಪುಗ್ಸಟೆ ವಿಡಿಯೋ ಮಾಡ್ಸಕೊಂಡನ್ ದುಡ್ಡ್ ಕಟ್ ಮಾಡ
ಅಂದ ಬಂದ್ರೆ ಹೆಲ್ಪ್ ಮಾಡ್ತಿದ್ದೇ ರೀ ನಾನು ಅಲ್ಲಿಗೆ ಬಟ್ ದೂರ ಇದೆಯಲ್ಲ ನೀವ್ ಎಲ್ಲಿದ್ದೀರ ಅಂತಾನ ಗೊತ್ತ ತ್ತಲ್ಲ
ಮೈಸೂರಲ್ಲಿ ಒಂದ್ ಚಿಕ್ಕ ಹಳ್ಳಿ ಬರ್ತದ.
ಹೌದ ರೀ ಆಯ್ತು ಬಿಡ್ರಿ ಬರ್ತೀನಿ ನೆಕ್ಸ್ಟ್
ಸರಿ ಮತ್ತೇ ನಾನ್ ನಿಮ್ ಕಾಲ್ ಮಾಡ್ತೇನಿ ರೀ ಈವಾಗ್ ಇಡತೀನಿ ರೀ
ಹಾ ಸರಿ ರೀ ಸರಿ ರಿ ಬಾಯ್